ಹಲೋ ಹಲೋ ಹ್ಮ ಹಲೋ ನಾ ಕೆಲ್ಸ್ಥೈಧಿಯ ಹಲೋ ಹಲೋ ಅಣ್ಣ ಹಲೋ ಹಾ ನಾ ಕಳ್ಸ್ತಾ ಇದ ಹೇಳಿ ಹಾ ನಾ ಕೆಲ್ಸಾತೈಧೆ ಹೇಳಿ
ಏನ್ ಮಾಡ್ತಿದ್ರಿ
ಏನುೂ ಇಲ್ಲ ಅಣ್ಣ ಕೂತ್ ಕುೂತ್ಕೊಂಡ್ ಅಣ್ಣ ನೀವು
ಕಾಲ್ ಕಟ್ಟ ಆಯ್ತ ಸಡನ್ಲಿ ನಿಮ್ದು
ಹಾ ಅದೇ ಹೇಳಿದ್ದಲ್ಲ ಹಾಗೆ
ಹ್ಮ್್ಮ
ಹ್ಮ್
ಏನ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಕೆಲ್ಸ
ನಮ್ದು ರಿಯಲ್ ಎಸ್ಟೇಟ್ ಆಫೀಸ್ ಐತೆ
ಹಲೋ
ಹಲೋ
ಹಾ
ಅದೇ ಆಫೀಸಿಗೆ ಹೋಗ್ತಾರೆ ಆಫೀಸಿಗೆ ಹೋಗ್ತಾರೆ
ಹೌದು
ಹಾ ಫ್ರೀ ಟೈಮ್ ಇತ್ತಲ್ವಾ ಟೀ ಕುಡಿಯಕೆ ಅಂತ ಹಲೋ ಕುಡಿಯಕ ಅಂತ ಫ್ರೀ ಟೈಮ್ ಇತ್ತಲ್ವಾ ಸೊ ಅದಕ್ಕೆ ಕಾಲ್ ಮಾಡಿದ್ರು
ಹೌದಾ
ಹಾ
ಇದು ನಿಮ್ಮ್ ಹಸ್ಬೆಂಡ್ ಅವ್ರಿಗೆ ಗೊತ್ತಾ ನೀವು ಈ ಆಪ ಅಲ್ಲಿ ಮಾತಾಡ್ತಾ ಇರೋದು ಯೂಸ್ ಮಾಡ್ತಾ ಇರೋದು
ಹಾ ಗೊತ್ತು
ಹಾ
ಅವ್ರಿಗೆ ಹೇಳ್ಬಟ್ಟೆ ಮಾಡೋದು ಹೇಳಿದ್ದಾರೆ ಹುಷಾರು ತ್ತಾ
ಹ್ಮ್
ಹಾ ಅಂತ ಹೇಳಿ ಮಾಡಿದುದು ಅಷ್ಟೆ
ಹ್ಮ್
ಹ್ಮ್ ಅದು ನಾವ ಫ್ರೆಂಡು ಯಾವ್ದು ಮಾತಾಡದ ಇರಲ್ಲ ಅಂತನ್ಲು ಆಮೇಲೆ ಇದು ಟಾಸ್ಕ್ ಇದನ್ನೇ ಕೊಟ್ಟಿದ್ದಾರೆ ಇದನ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಕೊಡ್ತಾರೆ ಅಂತನ್ಲು ಅದಕ್ಕೆ ಮಾಡ ಇದನ್ನೇ ಮಾಡಿದೆ
ಹೌದು
ಹಾ
ಇಲ್ಲ ಮಾಡಿ ಬಟ್ ಹ ಹಾಗೆಲ್ಲ ಕಾಲ್ ಅಲ್ಲ ಮಾಡ್ಲಕ್ ಹೋಗ್ಬೇಡ್ರಿ ಇಲ್ಲ ನಿಮ್ ಫ್ರೆಂಡ್ ಜೊತೆನೆೇ ಮಾತಾಡ್ರಿ
ಹಾ
ಈಗ ಹೆಂಗಂದ್ರೆ ಒಬ್ರೊಬ್ರ ಏನೇನೋ ಮಾಡ್ಬಿಡ್ತಾರ ಒಬ್ರೊ ಏನೇನೋ ಅನ್ಬಿಡ್ತಾರ
ಹೌದು ಹೌದು
ಒಬ್ರೊಬ್ರು ಬಾಯಿ ಬಂದಾಗಾಗಿ ಬಯದ್ಬಿಡ್ತುರ್
ಇಲ್ಲ ಅಣ್ಣ ಅವರು
ವ
ಹಾ ಅಣ್ಣ
ಹಾಗೆ
ಹಾ ಇಲ್ಲಣ್ಣ ಕೇಳ್ಬಿಟ್ಟೇನೆ ಮಾಡದು ಇಲ್ಲಾಂದ್ರೆ ಮಾಡೋದಿಕ್ಕೆ ಹೋಗೋದಿಲ್ಲ ಹಾಗ ಮಾಡಿನೇ ಇವಾಗ ಐದ್ ಕಾಲು ಎಕ್ಸೆಪ್ಟ್ ಆಗಿಲ್ಲ
ಹೌದು
ಹ್ಮ ಅದಕ್ಕೆ ಸ್ು ಮೆಸೇಜ್
ಫಸ್ಟ್ ಯಾರ್ ಜೊತೆ ಮಾತಾಡ್ತಿದ್ರಿ
ನನ್ ಫ್ರೆಂಡ್ ಜ್ಯೋತಿ ಮಾತಾಡ್ತಿದ್ದೆ
ಹ್ಮ್
ಅವೌಳ ಇವಾಗ ಸ್ವಲ್ಪ ಬಿಸಿ ಇದ್ದೇನಿ ಅಂತಂದ್ರು ಅಂದ್ರೆ ಅವ್ರದ ಮ್ಯಾರೇಜ್ ಇದೆ ಮನೇಲಿ ಹ ಕಜಿನ್ಸ್ ಅದಕ್ಕೆ ಅದ್ರಲ್ಲಿ ನಾ ಬಿಸಿ ಇದ್ದೇನಿ ಅಂತ ಅವಳು ಇದು ಕನೆಕ್ಟ್ ಮಾಡಿದ್ಲು ಸೊ ಅದಕ್ಕಕಿ ನಾನು ಮತ್ತೆ ಈತರ ಇದು ಮಾಡಿದೆ
ಹ್ಮ್
ಹ್ಮ
ಇವಾಗ ಎಷ್ಟು ಕಾಲ್ ಆಗಿದಾವ ಹ
ನಮ್ದು ಅಂದ್ರೆ ಫಿಫ್ಟೀನ್ ಆಗಿದೆ ಇನ್ನುೂ ಫಿಫ್ಟೀನ್ ಇದೆ
ಹೌದು
ಅದ್ರಲ್ಲಿ ಇನ್ನು ಫೋರ್ ಕಾಲ್ ಆಕ್ಸೆಪ್ಟೇ ಆಗ್ಲ ಅಂದ್ರೆ ಅದು ಸಡನ್ ಆಗಿ ಕಟ್ ಆಗಿತ್ತು ಮತ್ತೆ ಇದು ಆಗ್ಲಿಲ್ಲ ಆಕ್ಸೆಪ್ಟ್ ಆಗ್ಲಿಲ್ಲ
ಹಾಗಾದ್ರೆ ಜೀರೋನ
ಹಾ ಅದೇ ಅದೇ ತರ ಬಂದಿದೆ ಜೀರೋ ಅಂತ
ಹ್ಮ್ ಅದನ್ನೇ ಮಾತಾಡಿದ್ರೆಲ್ಲ ಅವಗೆ ದೆ ಪೇಮೆಂಟ್
ಅದು ಇನ್ನೂ ಶೋ ಆಗಿಲ್ಲ ಅಣ್ಣ
ಶೋ ಆಗಿಲ್ವಾ ನನ್ನ ಹತ್ರ ಶೋ ಆಗಿದೆ ಅದು
ಎಷ್ಟ ಬಂದ ಎಷ್ಟು ಬಂದಿದೆ
ಅದು ಸೆವೆನ್ ಮಿಟ್ ಮಾತಾಡಿ ಕಟ್ ಮಾಡುದ್ವಲ್ಲ ಅದು ಟ್ವೆಂಟಿ ಬಂದಿದೆ
ಹಾ
ಅದು ಫಸ್ಟ್ನೇ ಕಾಲ್ ಮಾತ್ರ ಲ್ಲ ಫೋರ್ಟಿ ಬಂದಿವಿದೆ
ಹೌದ
ಹ್ಮ್
ಹ್ಮ್ ನನ್ ಅದು ಇನ್ನು ಶೋ ನಾನು ನಿನ್ನೆ ಮಾತಾಡಿದ್ದು ಇವತ್ತು ಮಾರ್ನಿಂಗ್ ಶೋ ಆಗಿದೆ
ಹ್ಮ್ ಅಲ್ಲಿ ಹಂಗೆ ನೀವು ಡಾಟರ್ ರಿಫ್ರೆಶ್ ಅಂತ ಇರುತ್ತಾ ಅದು ರಿಫ್ರೆಶ್ ಮಾಡ್ಬೇಕು
ಅದೇ ಅದ್ನ ಟೈ ಒತ್ತಿದೆ ಅದು ಫ್ರೆಶ್ ಮಾಡಿದ್ರುನು ಹಗೆ ಬಂತು ಅದಕ್ಕೆ ಹಂಗ್ ಬರುತ್ತೆ ಅಂತ ಅಂದ್ರು ನನ್ ಫ್ರೆಂಡ್ ಮತ್ತೆ ಮಾರ್ನಿಂಗ್ ನೋಡಿದಾಗ ನಿನ್ನೆ ಮಾಡಿ ಅಷ್ಟು ಕಾಲಿಂದು ಬಂದಿತ್ತು ಅದರಲ್ಲಿ ಒಂದ್ ಎರಡು ಕಾಲ್ ಅಂತೂ ಎಕ್ಸೆಪ್ಟ್ ಟ್ಟ ಆಗಿರ್ಲಿಲ್ಲ
ಹ್ಮ್
ಇವತ್ತು ಮತ್ತೆ ಇವತ್ತು ಒಂದರೆಡು ಕಾಲ್ ಹೋಯ್ತು
ಹ್ಮ್
ಹ್ಮ್ ಆಯ್ತು ನಿಮ್ದು ಊಟ ಏನ್ ಮಾಡಿದ್ರಿ
ಅನ್ನ ಸಾಂಬಾರ್ ಚಪಾತಿ ಬದನಕಾಯಿ ಪಲ್ಯ
ಹಾ
ಹೂಳಿಕಾಳು
ಹಾ
ಮಾಡಿದ್ದೀ
ಹೌದಾ ಹ್ಮ ಮತ್ತೆ
ಹಾ
ಮತ್ತೆ ಏನೇನು ಪ್ರೋಗ್ರಾಮ್ ಅದು ಇರ್ತಾವ ನಿಮ್ ಕಾಲೇಜ ಅಲ್ಲಿ ಏನಾದ್ರೂ ಹೊಸದಾಗಿ.
ಹಾ ಹೊಸ್ತಾಗಿ ಇರ್ತ ತುಂಬಾ ನಿನ್ನೆ ರಕ್ತದಾನ ಪ್ರೋಗ್ರಾಮ್ ಇತ್ತು ನಮ್ಗೆ. ಕಡೆ. ಅದು ಒಂದು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಮಾಡಿ ಯಾರ್ ರ್ಯಾರಿಗೆ ಸ್ವಲ್ಪ ರಕ್ತ ಕೊಡದ್ರಿಂದ ಏನ್ ನೆಲ್ಪ್ ಆಗುತ್ತಾ ಏನಿಲ್ಲ.
ಹಾ.
ನಮ್ಮ ರಕ್ತದಿಂದ ಎಷ್ಟು ಯೂಸ್ ಆಗುತ್ತಾ ನಮ್ಮ ಮೈಲಿ ಎಷ್ಟ್ ಬ್ಲಡ್ ಇರುತ್ತಾ.
ಹ ಅಣ್ಣ.
ಹಾ. ಒದದಲ್ಲ ಕ್ಸಿದಲ್ಲ ಬರೋದಿಲ್ಲ. ಹಲೋ.
ಹಲೋಣ್ಣ ಹೇಳಣ್ಣ.
ಹ ನಮ್. ಫ್ರಂಡ್ ಬಂದ್ರು. ಹಾ.
ಹ ಅಣ್ಣ.
ಹ್ಮ. ಫ್ರೆಂಡ್ ಬಂದರು. ಹದಕ್ಕೆ ಸುಮ್ಮನೆ ಅವ. ೋಟ ಅಂತ ಇರ್ತಾರ ಅವ್ರು ಸಮ್
ಸರಿ ತೊೋಲ ಆಯ್ತು
ಇಲ್ಲ ಮಾತಾಡಿ
ಮತ್ತೆನುವ್
ಇಲ್ಲ ಹ ಹೊರ ಕಡೆ ಬ ಸುಮ್ಮ್ನೆ ತೆಲ್ ತಿಂತ
ಹಾ ಮತ್ತೆ ಬೇರೆ ಏನಾದ್ರು ಉಂಟ ಟಾಪಿಕ್ ಹೇಳಿ ಏಕೆನ್ ರೇಗಸ್ತಾರ
ಆಾ ಇಲ್ಲ ರೀಕ್ಷ ಅಂತ ಏನಿಲ್ಲ ರೇಗ ಇ ಅದಂತ ಏನ್ಿಲ್ಲಲ್ಲ ಸುಮ್ಮನೆ ತಲೆ ತಿಂತಾರೆ ಒಂದು
ಹೌದಾ
ಯಾರ್ಗೂಡನ ಫೋನ ಅಲ್ಲಿ ಮಾತಾಡ್ತಿದ್ರ ಯಾರಾರ್ ಜ್ಯೋತಿನ್ ಮಾತ್ರಲ್ಲ
ಹಾ ಮತ್ತೆ ಹಗೆ ಎಲ್ಲ ಹಾಸ್ಟೆಲ್ ಅಲ್ಲಿ ಇದ್ರೆ ಎಲ್ಲಾರೂ ಹಗೆ ಕೇಳೋದು
ಹ್ಮ್ ಅದಕ್ಕೆ ಕಡೆ ಬಂದ
ಹೌದಣ್ಣ
ಸುಮ್ಮಾ ನೋ ನೀವು ಇನ್ಮನ್ ಮಾಡತ್ತೀರಾ
ಇವಾಗ ನೋಡಿದ್ದಂದ್ರೆ ಹಾ ನಾ ನೋಡಿರ್ತೇನಿ
ಹ್ಮ್ ಯಾವ ಅವ್ಯ ನೋಡ್ತೀರಾ ಲಯಾಂಗ್ವೇಜ್
ಲ್ಯಾಂಗ್ವೇಜ್ ಅಂದ್ರೆ ಹಿಂದಿ ಪಟೆ ಕನಡಾ ಅದ್ರಲ್ಲಿ ದುರಂತ ರ ಹೋಗಿದ್ವಿ ದುರಂಧರು ಚೆನ್ನಾಗಿತ್ತು ಮೂವಿ ಹಾ ಡೇಟ್ರಗೆ ಹೋಗಿದ್ವಿ ಕನ್ನಡ ಇದಕ್ ಹೋಗಿದ್ವಿ ಚೆನ್ನಾಗಿತ್ತು ಮೂವಿ ಮತ್ ಅದೊಂದು ನೋಡಿದ್ದು ಲಾಸ್ಟ್ ಟೈಮ್ ಅಂದ್ರೆ ಮತ್ತೆ ಇವಾಗ ಹೋಗಿಲ್ಲ ಮೂೋಡಿ ನೋಡೋಕೆ
ನಾವು ಇವಾಗ ಈಗ ಒಂದು ಕುರುಪ ಮೂವಿ ಬಿಟ್ಟಿದಾರಲ್ಲ ನೀವು
ಯಾ ಯಾವ್ದದುು ಹೀರೋ
ಹ್ಮ ಯಾರು ಇದ ನಮಗೆ ನೆನ್ಪಿಲ್ಲ ಅಷ್ಟು
ಹಾ
ಈರೋಹಿಣಿ ಆಕಿ ಈ ಇವರು ಸೇಮ ಆಗಿದಾರಲ್ಲ ದಳಪತಿ
ಹಾ ಹಾ
ಮತ್ತೆ ಅವ್ರ ಬೆಸ್ಟ್ ಫ್ರೆಂಡ್ ಅಂತ ಒಬ್ರು ಇದ್ದಾರ್ ನೋಡ ಅವ್ರ ಹೆಸರಿ ಏನಾದ್ೂ ನೆನ್ಪಿಲ್ಲ ನನ್ಗ
ಹಾ ಊರು ಮಾಡಿದಾರಾ
ಹಾ ಅವರು ಇದ್ದಾರೆ ಇರೋಹಿಣಿ ಮೂವಿ ಚಲೋ ಇದೆ ಬಟ್ ಏ ಒಂದ್ ಸ್ವಲ್ಪ ಏ ಇದೆ
ಹ್ಮ್ ಹ್ಮ್ ಹ್ಮದಾ ನಮ್ಗೂ ನಾವು ಆಥರ ಚೆನ್ನಾಗಿತ್ತು ಮೂವಿ ಹೋಗಿದ್ದು ಮತ್ತೆ ಮೂವಿ ಹೋಗಿಲ್ಲ ಅದೇ ಅಷ್ಟೆ ಲಾಸ್ಟ್ ಹೋಗಿದ್ದು ಮೂವಿಗೆ
ಕಾಲೇಜ್ ಟೈಮ್ ಅಲ್ಲಿ ಅವಾಗವಾಗ ಹೋಗ್ತಿದ್ರ ಮೂವಿಗೆ
ನಾ ಕಾಲೇಜ್ ಟೈಮ್ ಅಲ್ಲಿ ಮ ಟೇಟ್ರಿ ನೋಡತಿಿಲ್ಲ ಫಸ್ಟ್ ಟೈ್ ನಮ್ ಹಸ್ಬೆಂಡ್ ಜೊತೆ ಹೋಗಿದ್ದ
ಹೌದಾ
ಹಾ
ಇದೇ ಫಸ್ಟ್ ಟೈಮ್ ದುರಂಧ ಮೂವಿ ನೇ ನಾ ನೋಡಿದ್ದು
ಇಲ್ಲ ಮ್ಯಾಕ್ಸ್ ಫಸ್ಟ್ ಟೈಮ್ ನೋಡಿದ್ದವನು
ಮ್ಯಾಕ್
ಹಾ ಸುದೀಪ್ ಅವ್ರ್ದು ಹಾ ಯಾಗ್ಲೇನೆೇ ರಿಲೀಸ್ ಆಗಿತ್ತದು ಅದೇ ಮೂವಿ ಹೋಗಿ ಮ್ಯಾಕ್ಸಿಗೆ
ಹ್ಮ್ ಹೌದ
ಚೆನ್ನಾಗಿತ್ತ ಮೂಗಿ ಬಟ್ ಅದು ಒನ್ ನೈಟ್ ಅಲ್ಲಿೇ ಎಲ್ಲ ಮುಗದ ಬಿಡುತ್ತೆ
ಹ್ಮ್
ಆ ತರ ಆಯ್ತ್ ಅದು ಮೂವಿ
ಹೌದು
ಹ್ಮ
ಹ ಅದು ಮೂವಿನೇ ನೋಡಿಲ್ಲ
ಹೋಗಿಲ್ವ ಮೂವಿ ನೋಡೋಕ್ಕೆ
ಹಾ
ನೀವು್ ಆ ಮೂವಿ ನೋಡಿಲ್ವಾ ಅಂದೆ
ಇ ನೋಡಿಲ್ಲಾ ಹ್ಮ ಮೂವಿ ನೋಡಕ ಇಂಟ್ರೆಸ್ಟ್ ಇಲ್ಲ ಬ್ರೀ ರೀಲ್ಸ್ ನೋ ಕುೂತ್ಕೊಂಡ್ ಬರ್ತೇ ನೋಡಿ
ಹ್ಮ್ ಹ್ಮ್
ಅದು ಏನೋ ಮೂವಿ ಟ್ರೆಂಡ್ ಬಹಳ ಟ್ರೆಂಡ್ ಇರುತ್ತಲ್ಲ ಅವಾಗ ಇಷ್ಟೇ ನೋಡ್ತೀನಿ ಅದು ಮೂವಿ
ಹೌದಾ
ಅದು ಭಮಾನ್ ಮೂವಿ ನೋಡಿದ ರಾ
ಯಾವುದು
ಭೀಮ
ಇಲ್ಲ ನೋಡಿಲ್ಲ
ನೋಡಿದ್ದೀನಿ ನೋಡ್ತೀನಿ ಅಂಗೆ ಕಾ ಲ ನಂಬಲ್ಲಿ ನೆಟ್ವರ್ಕ್ ಬರಲ್ಲಲ್ಲ ಅವಾಗವಾಗ ಯಾವ್ದೋ ಸಿಮ ತಾಕೊಂಡ್ ಕುಂದರ್ತೀವಿ ನಾವು
ಹಾ ಹಾ
ಹಷ್ಟ್ರದಲ್ಲಿ
ಹ್ಮ್ ಮತ್ತೆ
ಮತ್ತೆೇನಿಲ್ಲ ನಮ್ದು ಇನ್ನ ಆರ್ ಕಲ್ ಇದೆ
ಹಾ ಅಣ್ಣ
ನಂದ್ ಈಗ ಟ್ವೆಂಟಿ ಫೋರ್ ಆಗಿದೆ
ಓ ಟ್ವೆಂಟಿ ಫೋರ್ ಆಗಿದೆಯಾ
ಹ್ಮ್
ಇನ್ನಾರ್ ಕಾಲ್ ಆದ್ರೆ ಮುಗೀತು ನಿಮ್ದು
ಇನ್ ಯಾರ್ ಕಾಲ್ ಆದ್ರೆ ಮತ್ತೆ ಮಾಡ್ಬೋದ್ ಅನ್ಸುತ್ತಾ
ಇಲ್ಲ ತರ್ಟಿ ಕಾಲಿಗೆ ಎಂಡ್ ಅಂತನೃ
ತರ್ಟಿ ಕಾಲ್ಗ್ ಎಂಡ್ ಆಗಿ ಮತ್ತೆ
ಅಷ್ಟೇ ಮುಗೀತಂತೆ ಇದು ಟಾಸ್ಕು
ಇದು ಟಾಸ್ಕ್ ಮುಗಿದ್ ಮೇಲ್ ಮತ್ತೆ ಬೇರೆ ಟಾಸ್ಕ್ ಬರುತಾವ
ಹಾ
ಹ್ಮ
ಹ್ಮ್ ನೀವು ಇವಗ್ ಜಾಯ್ನ್ ಆಗಿದ್ದ
ಹ್ಮ್ ನಾವು ಇವಾಗೇ ಜಾಯ್ನ್ ಆಗಿದ್ದು ಒಂದು ಟೆನ್ ಡೇ ಇಲ್ಲ ಒಂದು ವಾರ ಆಯ್ತು
ಓ ಹೌದಾ ಸರಿ ಅಣ್ಣ ಆಯ್ತು ಬಾಯ್
ಸರಿ ಅಮ್ಮ ಮಾಡ್ತ